ಹೂಂ ನೀನ್ ಏನ್ ಮಾಡ್ತಿದ್ರ
ಂತಮಿ ಇನ್ನ ನ್ ಮಾಡಾಮ
ಹ್ಮ
ಹ್ಮ್ ಎಷ್ಟಾಯ್ತು ಸರ್ ಈಗ
ನಮ್ದು ಹದಿನೋಳ್ ಕಾರ ಮುಗಿದೆ ಸರ್
ಹದಿನೋೇಳ
ಹಾ
ಹ್ಮ್ ಹ್ಮ್ ಸಾವ್ ಈವ್. ಏಳ್ ಮಾಡ್ಬೋದಂತಲಸ ಏಳು ಎಂಟ.
ಯಾರು ಹೇಳಿದು.
ಈ ನಮ್ಮ ನಮ್ಮಳೊಬ್ರು ಹೇಳುದ್ರುಸ ಶಿಸ್ ತಿಲ್ಸಿಪಾಯಿ
ಯಾರ ಹೇಳಿ
ಶಿಸ್ತನ್ ಸಿಪ್ಪಾಯಂದ್ರ ಗೊತ್ತಾಗ್ಲಿಲ್ವ ನಿಮ್ಗ ಬವುಟ ಬಹಟ ಬಹಟ ಗೊತ್ತಿಲ್ಲಸ
ಹಾ
ಹಾ ಯಾರಾಗ ಗೊತ್ತಿಲ್ವ ನಿಮ್ಗ ನಿಮ್ ನಿಮ್ ನಿಮ ಜೊತೆ ಕಾರ್ಯ ಆ್ಯಪ್ನ ಯೂಸ್ ಮಾಡ್ತಿರೋ ನಮಕೂ ಮೊದ್ಲೆ
ಹಾ ಹಾ ಅವರ
ಹಾ ಅವರ್ ಮಾಡಿದಂತ ಅವರೇ ಮಾಡಿದಂತ ಸ. ಏಳ್ ಏಳ್ ಮಾಡಿದ್ರಂತ ಅವರು.
ಯಾರ್ ಯಾರ್ಗ್ ಮಾಡಿದ್ರಂತೆ
ನಿಮ್ಮ ಜೊತೆಗೆ ವಿದ್ಯಾಭ್ಯಾಸ ಮಾಡ್ದವ್ರಗ ಹಾ ಹ್ಮಸ ಹೇಳಾಯ್ತಂತ ಹ್ಮ್ ಈಗ್ಲೇ ಈಗ್ಲೇ ಹ್ಮ್
ಅದು ಇವಾಗ್ಲೇ ಇವತಿಯೇ
ಈ ಇವತ್ತೇಲ್ಲ ಮೊದ್ಲ ಆಗತ್ತು ಬಟ್ ಈಗ ಟೋಟಲ್ ಏಳ್ ಮಾಡ್ದ ಅಂತು
ಹಾ ಹಾ ಅವರು ಮಾಡ್ತನ ನಮ್ಗು ಇನ್ನು ನಾನು ಇನ್ನ ಕಂಟಿನ್ಯೂಸ್ ಎಡ್ ಮಾಡಿಡ್ತೀನಿ ನೀವ ಒಂದ್ ಮಾಡಿ ತಿರ್ಗೊಂಡ ನ ಒಂದ್ ಮಾಡ್ತೀನಿ ಸರಿ ಇತ
ಹ್ಮ್ ಇದೊಂದು ಇದ ಇ ಇದೊಂದು ಇನ್ನೊಂದು ಮಾಡಿ ನೀವು
ಹ್ಮ್
ಹ್ಮ್ ಹಂಗೆ ಆಗ ನಾ ಇನ್ನೊಂದ ಮಾಡ್ತೀನಿ
ಹಾ
ಹ ನಿಮ್ ಇದೊಂದು ಇನ್ನೊಂದು ಮಾಡಿದ್ರ ಏಡು ಇಪ್ಪತ್ತೈ ಒಂದು ಇಪ್ಪತ್ತೈ ಟೈಮು ಈಗ ನಾನ್ ಇನ್ನೊಂದ್ ಮಾಡ್ತೀನಿ ಮಧ್ಯೆ ಒಂದು ಊಟಕ್ಕೆ ಬ್ರೇಕ್ ಕೊಡಮು
ಹಾ
ಬೇಕು ಅಂದ್ರೆ ಸಾಯಂ ಅಲ್ಲ ಮಾಡಮ್ಮ ನೀನ್ನೊಂದು ಆದ್ರೆ
ಹಾ ಹಾ ನಮ್ಮ ಗ್ರಾಮ ದೇವತೆ ಹಬ್ಬ ದುರ್ಗಾ ಪರಮೇಶ್ವರದು ಒದ್ದ್ ಸತಿ ಯಾಕೋ ನಿಂದಾಯ್ತು ಈ ಸತಿ ಯಾವ ತರ ತಯ ತಯಾರಿ ಮಾಡ್ಕೊಂಡಾರ ಸರ್ ಮಾಡಕೆ ಹ
ಸರಿ ನಿಮ್ ಗೊತ್ತೇ ಅದ ನವೆಂಬರ್ ತಿಂಗ್ಳಗ್ ಬರ್ಬೇಕು ತಯಾರಿಗ
ಹಾ
ಕ ಬಟ್ಟೆ ಬೇಜಾರಾಗೋಯ್ತು ಬಿಡಿ ನಾ ನಮಗು ನಮಗುನು ಸಿಕ್ಕಾ ಬೇಜಾರ್ ಆಗೋಯ್ತು ಆ ದಿವಾಸ ಹ ಆ ದಿನ ನಾವು ನಾಕನ ಮಟ್ಟಿಗೆ ನಾವು ಆ ದಿನ ಮಲ್ಗಿದ್ದಿಲ್ಲ ಸೋಮವಾರ ನೈಟ್ ಮಲ್ಗಿದ್ದಿಲ್ಲ ಅದ್ರ ಆ ವರ್ಷ ಮನ್ಗ್ಬೇಕಾಗ ಬಂತು ಅದಬಿಟ್ರ ಲಾಕ್ಡೌನ್ ಟೈಮ್ಲೆ
ಸರ್ ಅದ ಬಿಿಟ್ಟಾಕಿ ಸರ್ ಇವಾಗ ನಮ್ಮ ಹಬ್ಬದ್ ಬಗ್ಗೆ ಆದ್ರೂನು ನಮ್ಮ ಹಬ್ಬಾ ಫುಲ್ ಫೇಮಸ್ ಅಲ್
ಯ್ ಫೇಮಸ್ ಅಂದ್ರೆ ಏನುಸ ಮತ್ತ ಮತ್ತ ಎ
ಹ ಹ ಗ್ರಾಮ ಸೇರಿ ಆಗ ಹಬ್ಬಲ್ಲ ರದ
ಹ ಆಯ್ತ ಸರ್ ಒಂದು ಐದು ಆರು ಗ್ರಾಮಸ್ವೇರೆ ಆಗ ಹಬ್ಬನೇ
ಹಾ
ಹ್ಮ್ ಎಷ್ಟೋ ಊರ್ಗ್ ಹಬ್ಬನ ಸರ್ ನಮ್ದುವ
ಹು
ಹ್ಮ್ ಅಣ ಒಂದ್ಸಂದ ನ ನ ನಮ್ಮ ಇದು ಇದ ಈ ತರ ಇಲ್ಲೂ ನಮ್ಮ ನಮ್ಮ ತಂದೆಯವ್ರ ತಂಗಿ ಊರಲ್ಲೂ ಅಪ್ ಹಬ್ಬ ನಡೀತುತ್ತ ಸರ್ ಅದು ಒಳ್ಳೆ ಹಬ್ಬನೇ ಸರ್ ನಾವ್ ಹೋಗಿರ್ತೀವಲ್ಲ ಒಂದೊಂದ್ ವಾರ
ಸರ್ ಮಾರಿ ಹಬ್ಬನ ಸರ್ ಅದು
ಇಲ್ಲ ಸರ್ ಅವ್ರ ಅವ್ರಊರು ದೇವರು ತೇರು ಕೊಂಡ ನಡೆಯುತ್ತೆ ಸರ್ ಮೊದಲನೇ ದಿನ ತೇರು ಅದು ಮೂರ್ ಟೋಟಲ್ ಮೂರ್ ದಿನ ನಡೀತಾ ಸಾರ್ ತೇರು ಮೂರ್ ದಿನ ಹಬ್ಬಾ ಹ ಒಂದಿನ ತೇರು ಮಾರ ದಿನ ಇಲ್ಲ ನಾ ಅದನ್ನ ನಾಳೆ ಬೆಳಿಗಿನ ಜಾವ ಕೊಂಡ ನಡೀತು ಸಾರ್ ಭಾರಿ ನಮ್ಮಂಗೆ ಭಾರಿ ವೈ ದೊಡ್ಡ ವಹಿವಾಟುವಾಗ ನಡೆಯುತ್ತಾ ಸರ್
ಹಾ ಹಾ
ಚೆನ್ನಾಗಿ ನಾನ್ ಅಲ್ಲೇ ಇರ್ತಿಮ ಸರ್ ನಮ್ಮ ಅಲ್ಲೇ ಒಂದೊಂದ್ ವಾರ ಇದ್ ಬರ್ತೀನಿ ಸ್ ಸ್ ನಾವು
ಹ ಆದ್ರೂನು ಆ ಬಿಡ್ರಿ ನಮ್ಮ ನಮ್ಮ ನಮ್ಮ ಹಬ್ಬ ನಮ್ಗೆ ಇಲ್ರುಗು ಅವ್ರವ ಗ್ರಾಮದ ಹಬ್ಬ ಅವ್ರವ
ಎಲ್ಲರ್ಗೂ ಸರ್ ಹಬ್ಗಳು ಅಂದ್ರೆ ಹಬ್ಬಗಳು ಏನ ಕೇಳಿ ಮಾಡೋದು ಕಾರಾಣ ಎಲ್ಲೆಲ್ಲೋ ಇದ್ದವರು ಎಲ್ಲೆಲ್ಲೋ ಇದ್ದವರು ಬಂದು ಒಂದ್ ಕಡೆ ಸೇರ್ಲಿ ಅಂತ ಹ್ಮ್
ಒಳ್ಳೇದಾಗ್ಲಿ
ಒಳ್ಳೇದಾಲಿ ಎಲ್ಲಿದ್ದವರು ಬಂದಿ ವರ್ಷಕ್ಕ ಒಂದ್ಸತ್ತಿನಾರ ಊರ್ ಕಡೆ ಬರ್ಲಿ ಅನ್ನದು ಒಂದು ಇದ್ರಾಗಿ ಇರ್ಕಂಡು ಮಾಡ್ತಾರೆ ಅಂತ ಹಬ್ಬಗಳನ ಮುರಿಯಕ ಮಾಡ್ತಾ ರ ಎಷ್ಟ ಎಸ್ಟೊಂದು ಜನ
ಹಾ
ಹಾ-ಹ ಏನೂ ಅವರು-ರು ಎಂಗ್ ಇದೋ ಏನೋ
ಸರ್ ನಮ್ಮ ಊರರ್ಲಂದು ಒಂದ್ ಎರಡ್ ದಿನ ಮಾಡ್ತಾರ ಅಲ್ವ
ಹು
ಪ್ಲೇ
ಹ್ಮ್ ನಮ್ಮ ಊರಲ್ಲಿ ಎರಡ ದಿನ ಅಲ್ವಾ ಸರ್ ಲೆಕ್ಕ ಕರೆಕ್ಟ ಆಗಿ ಲೆಕ್ಕಾಹಾಕ್ ಇತ್ತು ಅಂದ್ರೆ ಮಂಗಳವಾರ ಒಂದೇ ದಿನ ನಡೀತದ ಹವಾ.
ಹೆಂಗೆ ಸರ್ ಅದು.
ಕೇಳ್ಕೊಳ್ಳಿ ಸರ್. ನಮ್ ಕುರ್ಜಿತ್ತದ ಹನ್ನೆರಡು ಗಂಟೆ ಮೇಲೆ ಹ್ಮ್ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಕಾ
ಹ ಆದ್ರೂನು ನಮ್ ಎಲ್ಲ ಆ ದೇವಸ್ಥಾನ
ಸೋಮ ಅಾರಬ್ ಬೆಳಿಗ್ಗೆ ಸೋಮವಾರ ಮಂಗಳವಾರ ಅಂತ ಲೆಕ್ಕ
ಹ್ಮ್
ಹು ಬಿಡ್ರಿ ಸೊ ನಮ್ ಲೆಕ್ಕ ಸೋಮವಾರದಿಂದನೇ ಕಾಣುತ್ತೆ. ಯಾಕ ಅಂದ್ರೆ ಜಾತ್ರೆ ಜಾತ್ರೆ ವಾಹ್ ಹಲವ ಇರ್ತಾರೆ ಜನಗಳು ನಮ್ಮ ಸಡಗಾರದಿಂದ ನೋಡ್ತೀವಲ್ಲ
ಚಂದ ಬಿಡಿ ಸರ್ ಹಬ್ಬ ಅಂದ್ರೆನೆ ಚಂದ ಒಂತರ ಹಬ್ಬಗಳಿಲ್ಲ ಊರ ಏತಕ್ಕೆ ಊರ ಜನ ಎಲ್ಲಿ ಸೇರಿದರು ಹ್ಮ್ ಊರಗೆ ಜನ ಬರಬೇಕ್ ಅಂದ್ರೆ ಹಬ್ಬ ನಡಿಬೇಕು ಹ್ಮ್ ಇಲ್ಲಾಂದ್ರೆ ಯಾವ ಹಬ್ಬ ನಡದ್ದು
ಹಾ
ಊರಗೆ ಜನ ಬರಬೇಕು ಹಬ್ಬ ಸೇರಬೇಕು ಖುಷಿಯಾಗಿ ಇರಬೇಕು ಎರಡ ದಿನ ಮೂರ ದಿನ ಜಾಲಿ ಮಾಡಬೇಕು.
ಹ್ಮ
ಹ್ಮ್ ನಂದ ಅತಿಕ್ದ್ದ ಒಬ್ಬ
ಹಾ ಹಃ
ಮಟ ಕಾಲಾ ಬನ್ನಿ ಸರ್. ದಿನಸ ಸಮಾಚಾರ.
ಹ್ಮ ಎರಡು ವರ್ಷ ನೀವ
ಏನ್ ಹೇಳಣ ಬನ್ನಿ ಸರ್ ನಾವು
ಹ್ಮ
ಹ್ಮ್ ಇದ್ದೆ ಅದಲ್ಲ ನಿಮ್ಗೆ ಗೊತ್ತಲ್ದಿರ ಸಮಾಚಾರಣ
ಮತ್ತೆ ನಮ್ದು ನ ಗೌರಿಗಣೇಶ್ ಹಬ್ಬಾನ ನಮ್ಮ ಗ್ರಾಮದಲ್ ಚೆನ್ನಾಗ್ ಮಾಡ್ತಾರೆ ಅಂತ ಕಂಡು ಬಂದು ವಿಷಯ
ನಿಮ್ ಯಾವ ಕಡೆಯಿಂದ ಬತ್ತು ಅಂದ್ರೆ ಈಗ ಅಂದ್ರೆ ನೆಕ್ಟ್ನದು ಚೆನ್ನಾಗ್ ಮಾಡ್ತೀಮಿ ಅಂತ ಬಂತ
ಹಾ
ಯಾವ್ ತರ ಇಿಂದ ಬತ್ತು ನಿಮ್ಗೆ ಈ ವಿಷಯವಾಗಿ ನಮ್ ಗೊತ್ತ
ಹ್ಮ ಮಾಮೂಲೆ ಮಾಮೂಲೆ ಸರ್ ಸಂಗ ಸಂಘದಿಂದ ಮೊದಾ ಮಾಡತವಿ ಮಾಡ್ತೀವಿ ನಾವು ಅಂತ ಏನು ಹೇಳ್ತಿದ್ರನಾ
ಯಾವಸರ ಇವಾಗ ಇವಾಗ ಹೇಳಿರೋದು ಅದು ಅಥವಾ
ಅವಾಗ್ಲೂ ಹಿಂದ ಹೇಳ್ತಿರದ ಸರ್ ಇವಾಗ್ಲೂ ಹಂಗೆ ಮಾಡೋಣ ಅಂತಿದ್ರು
ಮಾಡ್ಲಿ ಬನ್ನಿ ಸರ್ ಅವರಿಷ್ಟ ಏನಂದರೆ ಸಾರ್ ನಾವು ಐದಾದ್ಮೇಲೆ ಎಕ್ಸಿಡೆಂಟ್ ಆದ್ಮೇಲೆ ನಾು ಸ್ವಲ್ಪ ಮೊಖ ತೋರ್ಸಬಿಟ್ಟುುಸ ನಿಮ್ಗೆ ಗೊತ್ತದ ಏನಾಯ್ತು ಅಂತ ಎಂತ ಎ ಆದ್ಮೇಲೆ ಬೇಜಾರಾಗೋಯ್ತು ಏನಾರಾ ಮಾಡು ಕೋಳಿ ನಮ್ಗೆ ಯಕ ಅನಿಸ್ಬಿಡ್ತು ಒ ಒ ಮಾಡಿಸಕೊಡ್ತಿಿ ಎಲ್ಲವಾ ಅಂತ ಒಪ್ಕೊಂಡು ಆಮೇಲೆ ನಮ್ ಮಾಡ್ಸದೇ ಇಲ್ಲ ಅಂತ ಅಂದಬಿಟ್ರು ಆ ಟೈಮ್ಲ್ಲೂ ನಮಗ ಸ್ವಲ್ಪ ಕೋಪ ಬಂದ್ಬಿಡ್ತು ನಾೂ ಏನೇನೋ ಅಂದ್ಬಿತ ಅವ್ರು ಏನೇನೋ ಅಂದ್ರು ಆಲ್ಲ ಮಾಡ ತಕ್ನಾಗೆ ಮಡ್ಸ್ತೀನಿ ಹಲ್ಬರಿ. ಆದ್ರೂ ಇರ್ಲಿ. ಬೇಡ ಇನ್ನೂರು ಇನ್ನೊ ಒಪ್ಪತ್ಾವ. ಹ. ಅದ್ಕ ನಾವು ಈ ವರ್ಷ ನಾ. ಮೇನು ಇ್ದ ಇದನ್ನ ವಯಸ್ಸಕಲ್ಲಿ ಪರವಿ ಇದರ ದೂರು ಹೊರ ಹೆಂಗ ಹ್ಮ್ ಏನ ಮಾಡಿ ಅಂದಬಿಟ್ಬ ಬಿಟ್ಟಿದ್ರು ಅವರೇ ಅವರೇ ಬೈಹಕ್ಲು ಮಾಡ ಏನೋ ನಾವೇನನು ಜಾಸ್ತಿ ತಲಾ ಕೆಡಸ್ಕಕ್ ಹೋಗಲಿಲ್ಲ ಹುಡ್ಗೂರು ಗಣಪ ದಪತಿ ಬೇಕು ಅಂತರು ತಕ್ಕ ಬನ್ಮೂ
ಹ್ಮ
ಅವ್ರೇ ದುಡ್ಡು ಕಟ್ಟಿದ್ರು ನಾವೇನ್ ದುಡ್ಡುಗೂ ವಹಸ್ಕೊಳ್ಳಲಿಲ್ಲ ತಕ್ಕ ಬಂದು ಕೂರ್ಸ್ಬೇಕ್ರ ಪೂಜೆ ಮಾಡ್ದು ಅಷ್ಟೆ. ಆಮೇಲೆ ಏನಾದ್ರು ಬುಡಾ ಟೀಕೆಗೆ ಇದ್ದೋ
ಹ್ಮ್ ಆದ್ರೂ ನಾವು ತುಂಬಾ ಗಮನವಿಟ್ಟು ಮಾಡ್ಬೇಕಾದ ವಿಚಾರ ಅಂತಂದ್ರೆ ಗಣಪತಿ ವಿಸರ್ಜನೆ ಮಾಡ್ಬೇಕಾದ್ರೆ ನಾವು ಸೂಕ್ಷ್ಮವಾಗಿ ಮಾಡ್ಬೇಕಲ್ವಾ ಸರ್
ಅಬ್ಬಕ್ಕೋಸ ಐಕ್ಕ ಮಕ್ಳುನ್ನ ಯಾರನ್ನುೂ ಉಳಿಸತೆ ಹ ನಮ್ಮಂತವ್ರು ನಾ
ಮೇ ಯದು
ಆಗ ಅದೇ ಸರ್ ಅದೇ ಸರ್ ಎಲ್ಲರಿಗೂ ಇರೋದು ಟಫ್ ಟಾಸ್ಕೋ ಅದೇ ಎಲ್ಲರಿಗು ಮೇನ್ ಬರದು ಎಲ್ಲ ಏನು ಮಾಡಕಲ್ಲ ಹ್ಮ್
ಹೌ
ಎಲ್ಲಾ ಮಾಡ್ಲೇಬೇಕು ಒಂದ್ ಹುಡುಗರು ಅಂದ್ಮೇಲೆ ಅದಕ್ಕೂ ಜನ ಸೇರ್ಬೇಕು ಅ ಅದು ಬಂದ ಜನ ಸೇರ್ತಾರ ಅದ ಬಿಟ್ರೆ ನಿಮ್ಗ್ ಗೊತ್ತೇ ಅದ ಮುಡುಕ್ತಾರ ಜಾತ್ರ ಹಾತಕಿಸ ಅದಕ್ ಸೇರ್ತಾರ ಅಷ್ಟೇ. ಸರ ಆದ್ರೂಲ್ಲ ಬಟ್ ನಮ್ ಮ್ಮ ಊರು ಗ್ರಾಮ ದೇವತೆ ಜಾತಿ ಅಂದ್ರೆ ಸೇರಕ ಎಲ್ಲರೂ ಸೇರ್ಬೇಕ್ರ ಅದೇ ದಿನ ಅಲ್ಲಾ ನಮ್ ಹ್ ಬೇರೆ ಯಾವ್ದುಕ್ಕೂ ಸೇರೋದಿಲ್ಲ
ಹ್ಮ್
ಹ್ಹ್ಹ್
ಹ್ಮ್
ಏನ್ ಮಾಡಕ್ ಆಗಲ್ಲ ಬನ್ನಿ ಸಾರ್ ಆಯ್ತು ತೆಂಗೆ ಹ್ಮ್ ಹ್ಮ್ ಮತ್ ಇನೇನ್ ಸಮಾಚಾರ
ಹ್ಮ್ ಏಳ್ ಬೆಕ್ ಕಣಪ್ಪಾ
ಏ ನೋಡಮ್ ಬನ್ನಿ ಮುಂಚೆಂಡ್ ಇದೊರ್ಗೆ ಹ್ಮ್ ಏನ್ ಮಾಡೋಣ ಇನೇನ್ ಸಾರ್ ಸಮಾಚಾರ ನೀವು ಡ್ರೈವಿಂಗ್ ಲೈಸನ್ಸ್ ಅಪ್ಲ ಮಾಡ್ರಿ ಆಯ್ತೀರ್ಲಿಲ್ವಾ ಸರ್ ಹೆಚ್ಚಿಗೆ ತಗೋ
ನಮ ನಮ್ದ ಏನ್ ಸಾರ್ ಪ್ಲಾನಿಂಗು
ಹ್ಮ
ಏನ ಆದ್ರೂ ಒಂದ್ ಏನಾದ್ರು ಒಂದು ಇದು ಮಾಡ್ಕೊಬಿಟ್ಟು ಆಮೇಲೆ ಮಾಡಮ್ಮ ಅಂತ
ಹೇ ಸ ಆಗದಾಯ್ತಿತ್ತು ನಮ್ ಜೊತ್ಗೆ ಬಂದು ಡ್ರೈವಿಂಗ್ ಕಲ್ಕೊಂಡು ಆಚಾರ ಡ್ರೈವಿಂಗ್ ಕಲ್ಕೊಂಡು ಮಾಡಬೋದಾಗಿತ್ತಲ್ಲ ಏನ್ ಸಾರ್ ಕಟ್ ಕಟ್ ಕಟ್ ಮಾಡ್ ಕಳಸ ಕಟ್ ಮಾಡ್ ಕಳಿ ಸಾರ್